. ನತ್ ಆಯ್ತರಿ ನಿಮ
ನಂಬದಐತ್ ನೋರ
ಹ್ಮ ನಂಬರ್ ನೈಟ್ ನ ಆಗಜ ಹ ಹ್ಮ ಏನು ನೋಡ್ರಿ
ಹಕ
ಚಲರ ನ ಬರಿ
ನ ಚಪ್ಪ ಅವರ
ಆ ಊಟ ಐತ್ರಿ ಆಐ್ತ್ರಿ
ಈ ಹರಕ
ಅಬ್ಬು ಕಾಲೇಜೂ ನೋಡ್ರಿ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
ಕಾಲೇಜ್ ಕಾಲೇಜ್ಗ ಬಂದ್ರಿ
ಹ್ಮ್ ಊಟ ಆಐ್ತಿರಿ ಏನ ಮಾಡಕಿದ್ದೀರಿ
ಹೂ ಅದ್ಕ್ಕೆಮ್ಮ ಕುಂತಿ ನೋಡ್ರಿ
ಕೇಕತಿ ೂರ್ಂದ
ಹ ಬಂದು ಬರ್ಲಿಲ್ಲಲ್ರಿ ಯಾಕ
ಆ ರಾಕಿದ್ದಿದ್ದಲ್ಲ
ಹ ಹಯಬಂದೂ ರ ಬಾರಕ್ ತ ಪಕ್ನಕ್ ಆ ಜಂಪಿಂಗ್ ರದ ನ್ ರೀ ಮತ್ತೆ ಸ್ವಿಮ್ಮಿಂಗ್ ಪೂಲ್ ರೀ ಭಾರತ್ರಿ
ಊಟ ಆಯ್ತಲ್
ಆಯ್ತ್ರಿೀ ನಾಳೆ ಕಾಲೇಜ್ ಬರ್ತವ್ರಿ
ಬರ್ತವ್ರೀ
ಹಾ ರೀ
ಕ
ಅವರು ನಾಳದಾ್ರ ಏನಲ್ರಿ
ಹ್ಮತ್ತ ಚಲೋ
ಹ್ಮ್ ನಮನ್ ಸಲಾಮ ನನ್ನಬ್ರಿ
ನಮ್ಮ ನ ಚಲ ರೀ
ಮಸಾಲ ಹಾಕ್ೀ
ಇನ್ ಮಳೆ ಬಂದ್ರ ಆಗ್ಬುಕ್್ರಿ ಮಳೆನ ಬಯಂದಲ್ಲ
ನಮ್ ಕಡೆ ನೋಡ್ರಿ ಮಳೆನ ಬಂದಿಲ್ಲ
ಎಂಡ್ರ್ ಮಕ್ಕಳು ಆರಾಮಾರೀ
ಹ್ಮ್ ಎಡರ ಮಕ್ಕಳು ಅರಾಮ್ ಆರ್
ಅರೆ
ಹ
ಊಟ ಆಯ್ತಲ್ರಿ
ಆಯ್ತ್ನೋಡ್ರಿ.
ತಣ್ಣ ಭೂಟ್ಟದಲ್ರಿ ಗಾಳಿ. ಹ ಕ್ಯಾ ಚತ್ತ ಕ್ಯಾರ್ ಬಂದಲ್ರಿ.
ನಾಾರಬಂದ ೋಡ್ರಿ ಇಬ್ಬರೇ ಐದ್ದವಿ.
ಮತ್ತೆ ಲೇಬರ್ ಯಾರ್ನು ಬೇಕ ಏನ್.
ಸಿ ಯ ಎಸ್ ಜನ ಆರಿ
ಅರ ಒಂದು ಮೂವರ್
ಆಸ್ಟ್ರೇ.
ಮುರಾರ ರೀ ಯಾರ
ಹ್ಮ
ಐವತ್ತಂತ್ ರರಿ ಮುಂಜೆಲು ಹೋಗಿ ಎರಡ್ ಎಂಟಕೀ.
ಹಾ ರಿ.
ಚೈಂತನ್ ಆದ್ರ ಐನೂರ ಅಂತರಿ.
ಹಓ ಆಯ್ತ್ರಿೀ ಆಯ್ತ್ ಮಡಿಕ ಚಲೋ ಅಲ್ರಿ.
ಅಂಗನ ಆಟವರ ಅವಡ ಸ ಇಡು.
ಹ ಆಯ್ತ್ ರಿ ಆಯ್ತ್. ಏ ನೀರ್ ಇದಲ್ಲ ಅಂತಲ್ರಿ ಬೇರ್ಲಕ್ಕ.
ಹರ ವಡದ.
ಕುಂಟೆ ನೋಡ್ಬಾರಂತಲ್ರಿ.
ಕುಂಟೆ ಒಡದಾರೀ ಎಲ್ಲಟ ಒಡದಾರೀ.
ನಿರ್ ಬಟರ್ರೆ.
ಚಲ ಆದ್ರಿ.
ಏನು ಮನಿ ಎಣ್ಣೆ ಎಣ್ಣೆ ಓಡದ್ ಬಂದ್ರ ಅಂತಲ್ರಿ.
ಹ್ಮ್ ರಿ.
ಏನ ಏನ ಯಾರಗ ಆರಾಮಲ್ಲ ಅಂತಲ್ರಿ. ಹ ಚೋರ್ಷಂಬರಕಲ್ ರ ಏರ ಈ ಕಲ್ದ ಏರಾನ.
ಹತ್ತು ವರ್ಷ ಮಂದವ್ರೀ ಮ. ಆಪಂಡಸ್ ಆಪ್ರಸನ್ ಐತ್ರಿ ಉಳತ್ರಿ.
ಹರಾ.
ಊ ರಿ.
ಆಯ್ತ್ ರಿ ಆಯ್ತ್
ಹ್ಮ್ ರಿ
ಯ ಕಡಿ ವಗಬೇಕು ರೀ.
ಯ ಕಡೆಲ್ಲ ನೋಡ್ರೆ.
ಹ್ಮ್ ಗಳಕ್ ಬ ಹಯ್ದ್ರವತ್ತ.
ಹೋಗ್ದರು ಹತ್ ಕುಂಟ ಹೊಡು ಬಂದ್ವಿ.
ಆಯ್ತ್ು ಆಯ್ತು.
ನಾಷ್ಟ ಆಯ್ತ್ರ.
ಆಯ್ತ್ು ನೋಡ್ರಿ ನಂಬ ನಿಂಬದ್ರಿ.
ನಮ್ಮಂದ ಆಯ್ತ್ ನೋಡ್ರಿ
ಆಯ್ತಾಯ್ತ್ರಿ ಹ್ಮ ರರಿ.
ಹ.
ಜಾಲ್್ರ ಸಮಿಸರ್.
ಹ. ಊಟ ಆಯ್ತರಿ.
ಆಯ್ತ್ ರಿ ಆಯ್ತ್.
ಗದ್ದಿ ಬಸಲ್ ತರಂಬರಂದ್ರ ಅಲ್ರಿ.
ಓಮರರು ನಾಳೆಗೆ
ಹ್ಮ್ ಎಲ್ಲಿಕ್ಕೆ ಹಾಕರ
ಮಸಲ್ ತಾರಾ ಕ ಅಮ್ಮಜ್ರಳ ರ
ಯಾವ ಮ್ಮ
ಯತಿಗಿರಿ ಸದ ಯಾತಿಗಿರಿಾಮ ರೀ ನಾಗರಡ್ಗು ಮ
ಮೂರುೇಣ
ಆತರೆ ಎ ತ ತರ ಬಕರುವ ನೂರ್ಚಲ
ಹ್ಮ್ ನಾವ ಒಂದ್ ಎರಡ್ನೂರ್ ಚಲ ತರ್ಬೇಕ್ರೀ
ಆಯ್ತ್ಾಯ್ತ್ರಿ ಬಾಳ ಹೇಳಾಕ ಕುಂತರೀ ಕರೆಕ್ಟ್
ಹ್ಮ ರೇ ಮಸ್ತ ಕತಾರತ ಜ ಕತಾರ ರ
ಐನೂರು ರೂಪಾಯಕ್ ಒಂದೀರ ಮಸಾಲ ಅಂದ್ರರಿ
ನಿಮ ಮೂೂರ ಕಡಿ ಐನೂರ ಅನ್ರ
ಅವ್ರ ನಿಮ್ಮ ಕಡರಿ
ನಮ್ ಎರಡ್ ಸಾವಿರ ರೂಪಾಯಿ ಒಂದರಮ ಲ್ ಆಗ್ಯಾವ್ರಿ ಡಿ ಎತ್ ನಾಕ ಸಾವಿರ ಆಗ್ಯಾವ್ರಿ ಇಪ್ಪತ್ತೈ ಗದ್ದೆ ಮಾಡವ್ರಿ ಎಲ್ಲಾ ಮಳೆ ಬರ್ಲಾರ ಕಲಸ ಆಗಬಿಟ್ಟ ಟರೆೆ
ಆಯ್ತ್ ಆಯ್ತ್
ಹೋರಿ
ಹೇಳ್ರಿ
ಹ್ಮ ಏನ್ ಹೇಳ್ರಿ ನೀವ
ಹ್ಮ್ ಆಯ್ತ್ರಿ ಆಯ್ತ್ ಮಕ್ಕಂದ್ರ ಅನ್ರಿ
ಹರ ಅಕ್ಕ ಜವರ ಹೆಂಗೆ
ಆತ್ ಆಯ್ತ್ ಓದಕ ಕುಂತರಿರಿ
ಹ್ಮ ಹಓದಕ್ಕಚ್ಚು
ಹಯ್ತ ಏನೇ ನ ಮಕ್ಳ ಏನ ಆರಾಮಲ್ಲ ಅಂತ ಅಲ್ರಿ
ಏನ್ನ್ ಮಗಳ ಏನ ಪ್ರೆಗ್ನೆಂಟ್ ಯದಂತಲ್ರಿ
ಪ್ರೆಗ್ನೆಂಟ್ ಹಾಗೌಳೇ
ಹ ರ ರ ಊಟ ಆಯ್ತಲ್ರಿ
ಹಾ ಆಯ್ತ್ರಿ ನಿಮ್ದು ರೀ
ಆಯ್ತ್ ಆಯ್ತು
ನಿಂದು ಆಯ್ತಾ
ನಮ್ಮನ್ ಆಯ್ತ್ ನೋಡ್ರಿ
ಹ್ಮ್ ಏ ಮಾಡ್ರಿದ್ರಿ
ಚಿಕನ್ ಮಾಡ್ಯಾರ ನಿಮ್ಮನ್ಯಾಗ್ರಿ
ನಮ್ಮ ಮನ ಚಿಕನ್ ಬ ಆಾರ್ಡರ್ ಮಾಡಡ್ರಿ ನಿಮ್ಗ ಅಣ ಒಳಾಗಡ್ಡಿ
ಹ ತನ ಯತ
ಹ್ಮ್
ಹೇಳ್ರಿ
ಬಜು ತಾರಾಮ ರಂದ್ರ ಹ
ಒಮಂತ ಸನಪುರ
ಎಷ್ಟ ಬರ್ತಾರೆ
ಐನೂರು ರೂಪಾಯಗ ತರವಕ್ಕರು
ನಾವಂದ್ ನಲ್ವತ್ತು ಪ್ಯಾಕ ತರ್ಬೇಕಕ್ರೆ ಒಂದ್ ನಾಲ್ ಇಪ್ಪತ್ ಅರವತ್ತ ಎಕರ ಗೆದ್ದು ಮಾಡವ್ರ ಇಪ್ಪ ಒಂದ್ ನಾಲ್ತ್ ಎಕರೆ ಹೊಲ ಮಾಡೇವ್ರಿ ಏನ್ ಮಳೆ ಬರವಲ್ದ್ರಿ ಏನ್ ಬರವಲ್್ರಿ ಏನ್ ಸತ್ತನ ಸಾಕತ್್ರಿ
ಆಯ್ತ್ಾಯ್ತ್ರಿ ಈ ಕಡೆ ನಂಗೆ ಅಮ್ಮೋಡ್ರಿ ಅಮ್ಮ ಮೆಲ್ಲ ಪುಳೆಲ್ಲ ಮಾಡಡಾ ಆತ ತು ಅತು
ಹ ರೀ ನಕಾಣ ಬಂದಂಗಯತರಿನು ಬರನ ಹಲ್ತ್ರಿೀ ಮಳೆ
ಏ ಮಳೆ ಬರ್ತನ್ಲ್ರರಿ ವರ್ಸ
ಮಾಡ್ತಿದ್ದನ್್ರಿ ಅಲ್ ಕಲಸ ಮಾಡಪ ಕುಂತದ
ಹ್ಮ ರೇ
ನಾಳಗ ವಸ ಇದೆ ಪುರ್ಕ್ ತರಾಮ್ರಿ ಹೋಗಿ
ಸ ರೀ
ಹ್ಮ ಎಲ್ಲಿ ಇರ್ತ ಎಲ್ಲಿ ಇರ್ತರಿ ನಾ್ ಬರ್ತನಿ
ಸೇದಪೂರ್ ನಾಗರಡ್ಡಿ ಡಿ ಕೆೇಶ ಕುಮಾರ್ ಇಲ್ಲಿ ಅಂಗಡಿಯಲ್ಲಿ ಇರ್ತ ನೋಡ್ರಿ
ಹ ರೀ ಅಲ್ಲಿ ಯಾರೀ ಚಾಮತ್ನ್ ಬಂಬ್ಬಿಡ್ತನ್ರಿ
ಕಾರ್ರ
ಹ್ಮ್ ಹ್ಮ್ ಊಟ ಆಯ್ತೀರ
ಯ್ತ್ರಿೀ ನಿಂಬದ್ರಿ
ಹ್ಮ ಗದ್ದಿ ನೀರ್ಬಿಟ್ಟು ಅಂತಲ್ರಿ ಪಟ್ಪರ
ಹ ನೀರಬಟ್ಟ ಗ್ದ ಅಡ ಹಡವಾವ
ಮರೆ
ವಾಡಾ ಕಬ್ರೆ
ಒಡಾಕ್ ಪಬ್್ರ
ಹಬಕ್್ರಿ ನೀವ್ರೀ
ನಮ್ಮನ್ ಎಡ್ ದಡ್ಡಓಡದಾವ್ರೀ
ಹ್ಮ್ ಹ್ಮ್ ಹ್ಮ್
ಅವರ
ಯಾವ ಸರುಜ ಎಲ್ ತಿಂದಿರ ಅಂತ ನೋಡ್ರಿ
ಹ ಬರ ಬರ
ಪರ್ಜೆಸ್್ರಿ
ಅದ ಅದೇ ಸಾರ್ ಬದದ
ಆಯ್ತ್ ಆಯ್ತ್ರಿ ನಾವನ್ ತರಬೇಕ ಮಾಡಿ ಶ್ರದಿಕುವಾರೆ
ಹ್ಮ್ ಎತಾ ಯಾತ್ ಗರ್ಗತ ಅನ್ ನೋಡ್ರಿ
ಪರುಸ್ರೆ
ಹಾ ರೀ
ದೇಳಗ ಒಡಗಡೆ ತನ್್ರ ಏನ್ರಿ
ಹ
ಹ್ಮ ಆಯ್ತಾಯ್ತ್ರಿ ಒಟಯತಲ್ರಿ
ಹ್ಮ ಐದರು
ಹ ಹಾ ನಂಬತ್ ಮಯಾನೋಡ್ರ
ಹ್ಮ್ ಮಸಾಲ್ ತರಾಕೊಂಬ್ ನೋಡ್ರಿ ನಾಳಗಏನ್
ಓಂತಾರ
ನೀ ಊಟ ಐ್ತ್
ಆಯ್ತಾಯ್ತ್ರಿೀ
ಹ್ಮ್ ಚಾರ್ಜುಲ್ಲ ಆಯತ್ ಇಡ ಪೋನ
ಹ್ಮ್